ಹಲೋ ನಿನಗೆ ಕಲ್ತವ ರೀ ಸರ್ ನಾವು ಹಲೋ ಅದೇ ಅದಕ್ಕೆ ನಿನ್ನಂಗೆ ಲ್ ನಾನ ಎಡ್ ಸೆಕಂಡ್ ಕುಟ್ಟಲ್ಲ
ಹ್ಮ್ ಏನ್ ಮಾಡಕ್ಕತ್ತಿ
ಏನು ಮಯ ಹೊಲಕ್ ಬಂದೀನಿ ಮನೆ ಹೊಂಟನಿ
ಯಾಕ್ ಮುಂಜೆ ಮುಂಜೆ ಹೊಲಕ್ಕೆ
ಗೋಧಿ ಆರ್ಸೋದಿತ್ ಬಂದಿದೆ
ಏನ್ ಯಾರ್ಸ ಆತ
ಬೋದ ಬೋದ
ಹೌದಾ
ಹ್ಮ
ಏರಿಷ್ ಬಂದ್ಯಾ
ಹ್ಮ್ ಒಂದು ಮೂರು ಸಾಲ್ ಏರಿಸಿ ಇವತ್ತ ಅತವಾ
ಹೆಂಗ ದಂಡಿಬೋದ ಎಂತ ಬೋದ
ಎಲೋ ಬೋದಲಿ ಬೋದ್ ಇರ್ಸಲ್ಲ ಬೋದಾ
ಅದ ಹೂ ಹೊಲನ ಅರ್ಧ ಏರಿ ಬೇಕ ಏನ್ ದಂಡಿಗೆ
ಪೂರ ಹೊಲಾ ಹೊಲಾ ಒಂದ್ ಮೂವತ್ ಮೂವತ್ತೈದ್ ಸಲ್ ಎರ್ಸಿದಿ ಇವತ್ ನೀರು ಕಟ್ಟ ಆದದಷ್ಟು ಸಾಕು ಬುಟ್ಟಿ ಮತ್ತ ನಾಳಿಗೆ ನೋಡ್ಬೇಕ ಹೆಂಗಂತ ಯಕ್ರೆ ಏನಿಲ್ಲ ಇನ್ನೊ ಒಂದು ಸ್ವಲ್ಪ ಬಾಗಿನನ್ನು ಮೂವತ್ತು ಸಾಲ ಬಾಯಿ ನೀರ್ ಕಟ್ಲಾರ್ದು ಹೊಲ ಸ್ವಲ್ಪ ಮಣ್ಣು ಜಗ್ಗಿ ಆಗ್ಯದ
ಹಾ ಮಳೆ ರಾತ್ರಿ ಬರ್ಲಿಲ್ಲ ಏ ಯಾವ ಕೊಚಿಸ ಮಾತಾಡ್ತಿ
ಜಗ್ಗಿ ಬಂದದ ಅಂತ ಏನ್ ಹೇಳಕ್ ಜಗ್ಗಿ ಬಂದದ ಹೂ ಪಾ ಏನಿಲ್ಲ ಏನ್ಣ ನೀರ ಇಂಜನ್ ಚಲ ಮಾಡಕ್ ಬಂದ ಅಪ್ಪ ಸುಮ್ ಬಂದೆ
ಅದ ಯಾಕೆ ಮುಂಜೆ ಮುಂಜೆ ಉಡಿ ಮ
ಹಾ ಸೊಪ್ಪು ಚಲೋ ಕಾಣ್ಸುತ್ತೆ
ಹ ಹ್ಮ ಹ್ಮ ಹಾ
ಏನ
ಮುಂಜೆ ಮುಂಜಾನೆ ಮಾಡ್ಕೊನ್ ತಿನ್ನಕತ್ತೆ ನೇನ ಅಂದೆ
ಏನ್ ಮಾಡ್ಕಂತೇನೆ
ಹಾ ಅಲ್ಲ ಹೊಲ ಮನಿಗ ಹೋದ್ನಲ್ಲ ಯಾರಗೇನ ಅಂದಿಲ್ಲ
ಎಕಡೆ ಹೇಳ್ತಾನೆ ದೇವಣ್ಣ
ಏನ ಅನ್ಸಗ
ಏನ್ ನಡೋದು ಅವನ್ದ ಇಂಜನ್ ಚಲೋ ಮಾಡಕ ಕುಂತಿದ್ದ ಅಪ್ಪ ಸುಮ್ಮ ಬನ್ನಿ ಹಂಗ ಮತ್ತ ಎ ಎಲ್ಲ ನಾನೇ ಸುಮ್ಮ ಬನ್ನಿ ಅಂದೆ
ಸ ಸುಮ್ಮನೆಗ ಯಾಕ್ ಬಂದ ಬ ಕರೆಕರಿನಿ ಇದ್ದೀರಾಂತ
ಹ ನಿನ್ನ ಸಿಗಬೇಕಲ್ಲ ಬೈ ನಮ ನಿನ್ನಂತ ಹುಡುಕಿದ್ರೂ ಸಿಗಲ್ಲ ಊರಾಗ
ಹ ಯಾಕ ಸಿಗಲ್ಲ ಮಾರಾಯ ನೀನೇ ಇದಿಯಲ್ಲ
ಇಡೀ ಊರಗ ಅಂತ ಅಪ್ಪೇಸ ನನು ಗೊತ್ತದ ನನಗ
ಹ್ಮ್ ನಾಂಗ್ ಮುಂಜಾ ಮುಂಜಾನೆ ಅಂಗಡಿ ತೆಗದೀನಿ ಹಯಿ ಹೊರ ತೆಗದೀನ ಅಂದೇ
ೆಗೆರು ಗಿರೆ ಕರೆ ಆತವ ನಂಬದೇ ಏನ ಅದು
ಬೇ ಬರ್ತವಲ್ಲ
ಹತ್ತ
ಎಲ್ಲಿ ಬರ್ತಾವ ಈಗ ಬೆಳಿ ಬಂದ್ರ ಗಿರಿಕೆ ಬೆಳೆದಲ್ಲ ಅಂದ್ರೆ ಗಿರೇಕೆ
ಅ ಸೀಸನ್ದಾಗಾರ ತೆಕ್ಕತ್ರಿಲ್ಲ ಸೀಸನ್ದಾಗಾರ ತೆಕ್ಕತ್ರಿ ಅಲ್ಲ ಎಂತು ಬ್ಯಾಡಪ್ಪ ಎಲ್ಲ ಎಲ್ಲಿಂದ ನಿಮ್ ಸರಿ ಬರ್ಬೇಕಾದ್ರೆ ಮತ್ತತ್ ನಮ್ಮ ಎರಡ್ ತಲಿ ಮಾರ ಹೋಗ್ಬೇಕು
ಅಲ್ಲಾ ನಿಮ್ ಹಿಂದೆ ಅಲ್ ನಾವ್ ರೈತರ್ ಹಿಂದೆ ನಾವು ಅಂತ್ ತೀರಾ
ರೈತರಿಂದ ನಾವ ಅಂದೆ ಎಲ್ಲಿ ಹೆಂಗಿದ್ರು ಸೇಲ್ ಮಾಡ್ತಾರ ನೀವೇನು ಸುಮ್ಮ ಅತ್ರಿ ಹೆಸ್ರರಿಗೆ ಸುಮ್ನೆ ಹೆಸರು ಅಲ್ಲಾ ಸುಮ್ನೆ ಹೆಸ್ರರಿಗೆ ಅತ್ರಿ ರೈತರಿಂದ ನಾವಂತ
ಹೆ ಖರೇನ ಲೆ ಅದ್ ಮತ್ ರಾವ್ ಅವ್ರೆ ಬರ್ಲಿಲ್ಲ ಅಂದ್ರೆ ನಾವ ಹೆಂಗ ಮಾಡ್ತೀವಿ
ಹ ನೇನು
ಬೇರೆದ ಅಂದ್ರೆ ಏನು
ಬೇರೆ ಏನಾದ್ರು ಬೇರೆದ ಅಂದನ ಮಾಡ್
ಎಲ್ಲ ತಂದದ ಈ ರೈತರ್ದೇ ಅದಲ್ಲ ರೈತರು ಬಂದ್ರೆ ಮಾರ್ಕೆಟ್ ಇಲ್ಲಿ ಶಾಪರು ಕರೆ ಎಲ್ಲ ಮಾರ್ಕೆಟ್ ಗೆ ರೈತರು ಬಂದ್ರೆ ಮಾರ್ಕೆಟ್ ಇಲ್ಲ ಅಂದ್ರೆ ಶಪರ್ ಖಾಲಿ ಇರ್ತದ
ಡೈಲ್ ಡೈಲಾವು ಇದ್ ಒಂದ್ ಚೊಲೋ ಕಲ್ತಿನಿ ನೋಡ್
ಏನೇ ಸುಳ್ ಹೇಳ್ದಗ್ ಆತ್
ಅದೇ ಏನ್ ಹೇಳ ನಿನ್ ಡೈಲಾಗ್ ಹೊಡಿಯೋ ದೊಂದ್
ಹಹ ಬೂಡ ಹಿಂಗ ಹಿಂಗ್ ಚಲೋ ಮಾತಾಡಿದ್ರೆ ಹಿಂಗ್ ಅಂತಾರೆ ಮಂದಿ ಹ ಇದಾದ ಮ
ಶುದ್ಧವಾದ ಮಾತುಗಳು ಅಶುದ್ಧವಾದ ಮಾತುಗಳಲ್ಲಾ ನ ಕನ್ನಡದ ಕರೆಕ್ಟ್ ಮಾತಾಡಂಗಿದೆ ಕನ್ನಡದ ಕರೆಕ್ಟ್ ಮಾತಾಡಂಗಿದೆ ಅಲ್ಲ ನನಗೆ ಬರಲ್ಲ ಅವ ಏನೇನ್ ಪದಗಳಾವಂತೆ ಗೊತ್ತಿಲ್ಲ
ಹುಹು ಹಹ ಯಾಕೆ ನಿನಗ್ ಗೊತ್ತಿಲ್ಲ ಅದ ಯಾವ ಹುದ್ರದ
ಅದೇ ಅದ್ ಆಡೋದೇ ಬೇರೆ
ಬರ್ತುದೇನ್ ಆಡುಭಾಷಿ
ಆಡು ಭಾಷೆ ಮತ್ ಯಾವ್ದು
ಇನ್ನೊಂದ್ ಅದಲ್ಲ ಅಳಿ ಭಾಷೆ
ಅದು ಬರಲ್ಲಪ್ಪಾ ಹಹ
ಕಲಿ ಹೋಗು ಎಲ್ಲಾ ಬರ್ತ ತೋರ್ಸು ಮಾಡಂಗ್ ಅಯ್ತಿ ಡಂಗ ಸೊ ಹ ಯಾಕ್ ಜಲ್ಲಿನ ಒಂ ಎ ಬನೆಗೆ
ಸೋ ಮಾಡ ಇಂಗೆ ಪಹಲ್ಕಟ ಅಷ್ಟ ಆಗಿಲ್ಲ ಅಲ್ಲಿದ್ದೇ ಮಾಡ್ಲಿ ಹೋಗೋದಿಂದ ಗಡಿ ಮಾಡ್ತ
ಇಲ್ಲ ಗಡಿ ಹೋಗದ್ರೆ ಈಗ ಹೋದ್ರ ಆಯ್ತಂತೆ ಹಾ
ಹ್ಮ್
ಹಿಂದ ಗಡಿ ಹೋಗೋದ ಒಂದೇ ಆದ ಇವು ಹೋಗೋದ ಒಂದೇ ಆದ ಅಂದೇನ್
ಹಗ ಳ್ಕ ಮಾಡತನಿ
ಹ ಅಲ್ಲಗ ಹ್ಮ್
ಯಾರ ಹಲ್ಲ ಮತ್ತೇನ ಇಲ್ರಿ ಸರ್ ಯಾರು ನೀನು ಬಿದ್ದು ಅಾನ
ಇಲ್ಲ ನ ಇವತ್ ರಾತ್ರಿ ಬತವನ
ಎಷ್ಟ ತೋರ್ರಿಸಲ
ರಿಂಗ ್ ಇವತ್ ರಾತ್ರಿ ಬಿದ್ರ ಹತ ಇನ್ನೊ್ ಸ್ವಲ್ಪ ನಾವು ಮಾಡ್ಬೇಕಲ್ ಟಾಸ್ಕ್ ಎಂಟನೂರ ಅದೇ ಎಪ್ಪತ್ ರೂಪಾಯಿ ಇನ್ನ ಇಲ್ಲ ಎಂಟನೂರ ಎಪ್ಪತ್ ರೂಪಾಯಿ
ನೂರ್ ರೂಪಾಯಿನ್ ಬಂದ ಹದಬಿಟ್ರ ಹ ಯಾವವುಿಲ್ಲ ನೂರು ರೂಪಾಯಿ ಹ ಹಾ
ಮತ್ತೆ ಐವತ್ತು ರೂಪಾಯಿ ಪಾರ್ಟಿ
ತಗೊಂಡಾವ ಇಲ್ಲಿ ನೂರು ರೂಪಾಯಿ ತಕೊಂಡಾವ
ಐದ್ ಸಣ್ಣದೇ ವಜ್ಜೆ ನೂರತ್ತನೇ ವಜ್ಜ ಅದ ಹ
ಗ ಮತ್ತಗ ಹಸಿದ್ರೆ ನಾವಂತ ನ ಮಗೇ ನೂರು ನೂರು ರೂಪಾಯಿ ಎ ಐರ
ಹಾ
ಅದೇ ಮ ಮಂಚಾಯ ಮಸ ಹೊಡ ಹೊ ಇ ಯಾರ ಅ ನೂರು ರೂಪಾಯಿ ್ರ ಐನೂರುಾಯ ವ್ಯಲ್ವಾದಾನವು ನೀ ಹಂದ
ಹಾ ಸ್ಪೀಕರ್ ಸ್ಪೀಕರ್ ಎಂದರು ಚಲೋ ಆತತ್ ನೋಡಪ್ಪ ಕಿವಿಯಗಿ ಮಾಡಬೇಕ ಏನಾದ್ರು ಸ್ಪೀ ಸ್ಪೀಕರ್ ಎ್ರು ಹಚ್ಚಿಟ್ಬಿಡ್ತಿದ್ದೆ ನಾನು ಒಂತಲಿ ಮತ್ತ ನ ತೋಗ ರೊಕ್ಬೇಕಲ್ಪ್ಪ
ಎ ಬೆಿಲ್ಲಂಗ ರೊಕ್ಕರು ಕೂಡ
ನೀವು ಖರ್ಚಿಗೆ ಸಾರಲ್ಲ ಹೇಳು ಅದಕ್ಕೆ ಖರ್ಚ ಮಾಡಕ್ ಹೋಗಲ್ಲ ಮಾಡ್ಬಾರಡ ಮಾಡ್ಬೇಡ ಅಂದ್ರೆ ಖರ್ಚ ಆತ ತ್ತ
ಅದು ಮಾಡಡಗಕ್ಕೆ ತಿನ್ನದಕ್ಕ ಉಣದುಕ್ಕ ಮಜದ
ಆ
ಮಾಡೋದೇ ಇರುತ್ತೆ
ಎದಕ್ಕ ಸಮಯಟಂತ ನೋಡಕ್
ಇಟ್ ಗಂಡು ಏನ್ ಮಾಡ್ತಿವಿ
ನಂಬಲ್ಲಿ ಯಾವಂತ ತೋರ್ಬೇಕ
ದಲ್ಲ ನಿವು್ ಅಪ್ಪರ್ ಮಾಡಿಟ್ಟಿಂದ ಏೋ ಒಂದ ತಲಿ ಮಾರ್ಕೊಂಡಂತೋಳಸದ
ಇದ್ರಗೂ ಅಂತಲ್ಲಿ ಮಾಡೇಮ್ ಹ್ಮ
ಸ್ವಲ್ಪ ಏನಾರ ಅದ ತಗೋದು ಎಂಜಾಯ್ ಮಾಡದು ಮತ್ತನ ನೀನ್ ಮನ ರೊಕ್ಕಾಳ ಮಾಡ್ಲೈತಿ ಕಳ್ಸಬೇಕಪ್ಪ ಅ ಕಂಗಡಿ ಕ್ಕ ತಕ್ಕಂಡಿಗೆಸ ಏನ್ ಇದು ಮಾಡ್ಲತಿ
ಹಾ
ಅಂಗಡಿ ರತ್ತ ಕಂಡಿದ ಅಂದ್ರೆ ಆ ಉಳ್ಸ್ಬಬೇಕಪ್ಪ ಮನಿಗ್ ಬರ್ತಾವನಕ್ ಪಾಡ ಸುಮ್ಸ ಇಡ ತಕೊಂಡೆ ಖರ್ಚು ಮಾಡಕ ಮಾಡ ಹಂತಿದ್ದ ಅದು ತಿನ್ನಕ್ ಏನಕ ಮನೆ ಕೇಳಾರಂಗ ತಿನ್ನಾಕ ಮತ್ತ ಅದಕ್ಕೆ್ಯಾಕಿಂದ ಮುಂತ ನೋಡ್ಬೇಕ
ಒಮ್ಮರ ಕಲ್ಲದಂದು ಸ್ರರೆ ಮಾಡ್ಲಪ್ಪ ಅಂತದೆ
ಹಾ
ಒಮ್ಮನೆ ಖಾಲಿ ಅದು ಅಂದ್ರೆಏ ಮಾಡ
ಅದ ನಿಂದ ಇದ್ರ ಮ್ಯಾಗ ಹೋ್ತದ ಒಂಬಲ್ದ ಒಂಬಲಿಗೆ ಖಾಲಿ ಮಾಡೋದು ಇರ್ಬೇಕು ಲಿಮಿಟ್ ಸುಮ್ಮ್ ಒಂದ ಎರಡು ದಿನ ಮುಂದ್ ಕಾಯಕ ಅಂತ ಬಾಯಿ ಚಟ ಆದದಾಗ ಇ್ ಮಾಡ್ಬಕ್ ನೀ ದಿನ ಹಚ್ಚಿದ್ರ ಅದಕ್ಕೆ ಎತ್ತತ್ನ ಅಂದ್ರೆ ಹೆಂಗಪ್ಪಾ
ಲಿಮಿಟ್ ಆಗ ಪದನ ಎಲ್ಲ ಅಂದ
ಅ ಇರ್ಬೇಕ್ ಇದ್ರ
ಮನ್ನೆ ಒಂದ ದಿವಸ ಕಲಾಸ್ ನೂರು ರೂಪಾಯಿ ನೂರು ರೂ ಯ
ನಾನವುನ್ತಾವ ಶಾಪರು ಮಂದ ಅಂದ್ರ
ಪುರ ಒಂದ್ ಬೇಲ್ಪುರ್ ಹೊಡ್ದೆ ಮತ್ತೆ ಒಂದು ಪಾನಿಪುರಿ ಹೊಡ್ದೆ
ಹ್ಮ್
ಕೇಳ್ ಕೊಡದೆ
ನಂದು ಬಯಾಗ ಪಪರ ವೆಜ್ ಪಪರ್ ಒಡದಂ ಪಾಪಾಡೋದು ಬಂದ ಅಂದ್ರ ಆಯ್ ಅಲ್ಲೆ ಹೋಗಿರ್ತಾವ್ ನೂರು
ಆ ಕಾರ್ಯತ್ತಪ್ಪ ಅದು ತಿನ್ನನ ನೋಡಿ ಮುಂದೆ ಬೇಕರಿ ಇತ್ತ್ ಅನ
ಪಾನಿಪುರಿ ಕಾರ ಐತೆ ಅಲ್ಲ
ಹದು ಬೇಲ್ಪುರಿ ನಡಿ ಅಲ್ಲಿ ಆಗಡೆ ಹೋಗಮ್ಮ್ ನಡಿ ಅಂತ ಮುಂದನ್ ಬೇಕ
ಅ ಪಾಪಾಡ್ ಚಲೋ ಮಾಡವಲ್ಲಲ್ಲಯ ಬರ ಕಟ್ಟಿ ಕಟ್ಟಿ ಒಂಟ ಟೈಪ್ ಮಾಡಲಥನ್
ಹಾ ಹೇಳಮೇನ್
ಹಾ ಹೇಳುತ್ತ ಚಲೋ ಮಾಡೋದ್ ಯಾವ್ದ ಶಾಪ್ರಾಗ ಅದು ಹೇಳ ಅಲ್ಲೇ ಟೆಂಟ್ ಹಾಕ್ಬ ಅಲ್ಲ ಚಲೋ ಮಾಡದ ಇ ಇಲ್ಲದ ಹೇಳ ಅಲ್ಲೇ ಟೆಂಟ್ ಹಕ್ ಹೋಗ ಅಂದೆ
ಯಾರಿ ಗೊತ್ತಪ್ಪಾ ದಿನ ಒಬ್ಬ ಮಾಡ್ತಾನ ಒಬ್ಬ ಕೆಟ್ಟದ ಮಾಡ್ತಾನ ನಿನ್ನೆ ಒಂದು ಹೊಸ. ಪಿಜಾ ಸೆಂಟರ್ ಓಪನ್ ಆಯ್ತ ಎಲ್ಲಿ ಹೇಳು.
ಎಲ್ಲಂಗೆ ಗೊತ್ತಿಲ್ಲ ಧರ್ಮ ಇಟ್ಟಿದ್ದ ದ ಧರ್ಮಿಯ ಸ್ಟೋರಿ ಹಾಕಿದ್ದ ನನಗ್ ಗೊತ್ತಿಲ್ಲ.
ಸ್ ಬಿ ಐ ಆ ಕೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅದಲ್ಲ ಅದ್ರ. ತಳ ಒಂದ ಗೌರಿ ಹಸ್ಪಿಟ್ಲ್ ಇತ್ತಲ್ಲ. ಅ ಅದು ತೆಗದಾರ್ ಗೌರ್ವ ಹಾಸ್ಪಿಟ್ಲ್ ಆಕಡೆ ಹೋಗೆದ ಅಲ್ಲಿ ನಿನ್ನೆ ಓಪ್ನಿಂಗ್ ಆಯತು ಪಿಜೆಷನ್. .
ಧರ್ಮಿ ಇಟ್ಟಿದ್ದ ಇದ ಅವ್ರ ದೋಸ್ತರದ್ದ ಯಾರ್ದ ಅಂತ.
ಮತ್ತ ಬಾ ಇವತ್ತ ಹೋಗಮ ಅಲ್ಲಿಗೆ.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
ಸ್ನಿಗೆರಕ್ಕ ನಾವ ಮಾಡಮ್ ಇಲ್ಲಪ್ಪಾ ನಾ ಒಬ್ಬ ಒಬ್ಬನೇ ಅಂತ. ದೊಡ್ಡ ಸೆಂಟರ್ಗ್ಗೋಗಾಲ. ಏನಾ ಏನ ಆಲ್ಲಾ. ಏನ್ ಅನ್ನಿಬೇಕಂತೆ ಗೊತ್ತಾಲ್ಲ ಸುಮ್ಮ್ನೆ ಹೋಗಿ ಏನ್ ಮಾಡ್ಲಿ.
ಏನ್ ಅನ್ಬಾಕ್ ಹ್ಬಬೇಕಕ್ ಒಂದ್ ಎರಡ್ ಸೈತ ಹೋದ್ರಿ ಎಕ್ಸ್ಪೀರಿಯನ್ಸ್ ಆಗ್ಬೇಕು.
ಒಬ್ನೇ ಹೋಗಕ್ ಮನ್ಸ್ ಬರ್ಲ ಎಲ ಮಲ್ಲ ಯಾರ್ಯಾರ ಇರ್ತಾರ.
ಯಾಕ್ ಬರ್ಲ ಬರ್ಸ ಅಲ್ಲ.
ಮತೊಮ್ಮೆ.
ಹ್ಮ್ ಹ ಹ್ಮ ನಾವ್ ಬರ್ಲಾರಾಗೇ ಬಾ ಅಂತಿ ಅಲ್ಲಿ ಬಂದ್ ಕುಂತಾಗ ಅಂಗಡೆ. ಕೊಡಬೋಕ.
ನಾ ಈ ಈ ಖಾಲಿ ಇದನಪ್ಪ ಫೋನ್ ಮಾಡ್ತಿದೆ ಮತ್ತ ಬಾ ಅಂತೀ.
ಅಲ್ಲ ಬಂದಾಗ ಏನ್ ಅಂಗ್ಡಿ ಕೂಡಬಕ್. ಊಟ ಮಾಡಿ ಬರಹಕ್ ಬರೀ ನವನ್ ಹೇಳ್ತ.
ತಿಳ್ಕೊಬೇಕಪ್ಪಾ ನಾವ್. ದಿಸ್ ಐಸ್. ಬಾಳ ಕ್ರಿಟಿಕಲ್ ಇರ್ತಾದ್ ಇಲ್ಲ ನಂಬಲ್ಲ.
ಹ್ಮ್ ಕ್ರಿಟಿಕಲ್ ಇರ್ತ.
. ಸುಮ್ನೆ ಮತ್ತ ಮನಾರ್. ಒಂದೇ ವಂದ್ಯಾಡಸರ್ತಿ ಅಷ್ಟೇ ಬಂದಿವ ಮನರ್ಸರಿ ಬಂದೆವ ಉರಾಗ್.
ಮಣ್ಣ ಹೊಣ್ಣ ಮಣ್ಣ ಬಂದ. ಕುಂತುರ್ ದೋಡಾ ಅರ್ಧ ತಾಸು ಸೀದಾ ಮನಿಗ್ ಹೋದವುಟುಕಾ..
ಯ್ ಇನ್ನು ಬೆಟ್ಟಾಲಾರ್ದು ಜೀವನದಾಗೋಗಿಲ್ಲ ಅಲ್ಲ.
ಬೇಟಿ ಆಗದ್ ಬ್ಯಾರೆ ಮತ್ತೊಂದು ಅರ್ಧ ತಾಸ ಹೊರಗ ಹೋಗದ್ ಬ್ಯಾರೆ.
ಅರ್ದಾ ತಾಸು ಮಾಡ್ದಂಗೆ. ನಿಮ್ಷದ್ರದ್ದಂಗೆದ.
ಅಂತದೇನ್ ಚೆಂತೇನ್ ಮಾಡ್ತ್ ನಂಗಿದ್ರ ನ ಹಿಂಗ್ ಬಂದ್ ನಿಂಗ ಹೋಗಾವ ಮಲ್ಲ. ಅಂತದ್ ಎನ್ ಟೆಂಂತ ನ್ ಆತ ಒಂದೇ.
ಆದಕ್ಕೆ ಆದೇದ್ ಮಾಡ್ದ.
ನಾವ್ ಬಂದ್ರ ಒಂದ್ ಹದ್ನೈದ್ ಇಪ್ಪತ್ತು ನಿಮಿಷ ಕೂಡಂಗಿರ್ಬೇಕು ಅಂದ್ರ ಬರ್ತ್ನ. ನೀವು ವರಗ ಬರಬೇಕಲ.
ನೀನೇ ಅಂಗಡಿ ಬ ಅಂತೀನಿ ಆರಾಮ್ನ ಬಿಸ್ಲಾಗ ಏನು ಅರ-ಅಲ ಅರಾಮ ಬ -ಬಿ ಬಿಸಲಾಗ ಏನು ಏನ್ ಓಡಾಡ್ತಿ ಆರಾಮ್ ನಳ್ಳಿ ಬಂದ ಕುಡಪ್ಪ ಅಂತೀವಿ.
ನಿಮ್ ದೊಡ ಬರ್ಬೇಕು ಮತ್ತೆ ಎದ್ದ ಬರ್ಬಬೇಕಕ್ ನಾವ್ ವರಗ.
ಏನತ ಕೂಡುವಂಗೆ.
ಎನು ಉತ್ರಿಡಿತರ.
ಹಂಗ ಏನ. ಲ್ಲ ಚಲ ಹುಡುಗರಾರ ಅಂತ.
ಹಚರಿ ಆಡ್ತಾರ ಹಡುಗ್ರ ಅಂತ.
ಮ ಪಾಬ್ ಚಲೋ ಹುಡುಗರಾರ ಅಂತಾರ.
ಏನೇನ್ ಬೈದಾನ ನ್ ನಮಗೊಂದು ತೊಂಗೇಶ್ ಅವಾಗ ಅವಾಗ.
ಯಾರ ಎಲ್ಲ ಬೇಯದಿಲ್ಲ ನಮ್ದಲ್ಲಪ್ಪ ಯಾರೇ ಬೇಯದಲ್ಲ ನಮ ಮನೆಯ ಬಿುಟ್ಟು. ನಮಗೆ ಬೇಯತಾರ ನಾವ್ ಯಾರೇ ಬೇಯಲ್ಲ ಹುಡುಗರ್ಗ ಅವಿ ಅಷ್ಟೆ ಲಂಗಕ್ ಬಿದ್ದಾರ ನೋಡ್ರಿ ಅಂತಾರ.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
ಆ.